ಹಲೋ
ಆರಾಮ ಇದೀರಾ ಸರ್ ಆರಾಮ್ದೀರಾ ಸರ್
ಹಾ ಆರಾಮದಿವಿ ನೀವ್ ಆರಾಮಿದೀರಾ
ಹಾ ಸರ್ ಆರಾಮ ಇದೇನಿ ಯಾವ ಊರು ಸರ್ ನಿಮ್ಮದು
ನಮ್ಮದು ಇಲ್ಲಿ ಗುಲ್ಬರ್ಗ ಸರ್ ನಿಮ್ಮದು
ನಮ್ದು ಇಲ್ಲೇ ಸರ್ ಬೆಂಗ್ಗಳೂರು ಬಿಡದಿ ಅಂತ
ಹೌದ ಸರ್ ಏನ್ ಮಾಡ್ತಾ ಇದೀರಿ ಸರ್ ಗುಲ್ಬರ್ಗದಲ್ಲಿ
ಬಿಡದಿ ಸರ್ ನಾವ ಇಲ್ಲೇ ಬೆಂಗಳೂರು
ಹೌದಾ ಸರ್ ಏನ್ ಮಾಡ್ತೀರಾ ಸರ್ ಅಲ್ಲಿ
ನಾವು ಇಲ್ಲಿ ಓದ್ತಿದ್ವಿ ಸರ್ ನಾವು ಬೆಂಗ್ಳೂರಲ್ಲಿ ನಮ್ಮ ಅಪ್ಪಾಜಿ ಎಲ್ಲಾ ಫಾರ್ಮರ್ ಸರ್ ಅವರು
ಹೌದಾ ಸರ್
ನಾವು ಏನಿಲ್ಲ ಸರ್ ಹಿಂಗೆ ಜೋಳ ಅಡಿಕೆ ಎಲ್ಲ ಬೆಳತೇವಿ ಸರ್ ನಾವು ಈಗ ಸದ್ಯ ಬಿಡಿದಿಯಲ್ಲಿ ಕೇಸ್ ಆಗಿತ್ತಲ್ಲ ಸರ್ ಅದು ಟೌನ್ಶಿಪ್ ಮಾಡ್ತೀವಿ. ಮತ್ತೆ ನಿಮ್ ಲ್ಯಾಂಡ್ ಎಲ್ಲಾ ಕಂತೀವಿ ನಾವು ಅಂತ ಎಲ್ಲ ಸರ್ಕಾರದವ್ರು ಕೇಸ್ ಎಲ್ಲ ಹಕ್ತಿದಾರಲ್ಲ ಸರ್ ಅದು
ಹಾಂ
ಅದೇ ಚೂರು ಇಶ್ಯೂ ಆಗೇದೆ ಸರ್ ಅದ್ರ ಬಗ್ಗೆನೆ ಯೋಚನೆ ಮಾಡ್ತೀವಿ ಸರ್.
ಹೌದಾ ಸರ್ ಏನಕ್ಕ ಆಗಿತ್ತು ಸರ್ ಅದು ಇಶ್ಯೂ
ಏನಿಲ್ಲ ಸರ್ ಬಿಡದಿಯಲ್ಲಿರೋ ರೈತರು ಭೂಮಿ ಎಲ್ಲಾ ತಗೊಂಡು. ಬೆಂಗ್ಳೂರ್ ತರ ಅದನ್ನ ದೊಡ್ ಸಿಟಿಯಾಗ ಮಾಡ್ತೀವಿ ಅಂತ ಅಂದು ಹೇಳ್ತವ ಸರ್ ನಾವು ಈಗ ರೈತರಿಗೆ ಅಂತ ಇರೋದು ನಮಗೆ ಅಂತ ಇರೋದು ಸ್ವಲ್ಪೇ ಜಮೀನ್ ಸರ್ ಅದು ಒಂದ್ ಎರಡು ಎಕರೆ ಮೂರ್ ಎಕರೆ ಐತೆ ಅದನ್ನು ಅವರು ನಮ್ಮಿಂದ ತಗೊಂಡು ನಮಗ್ ದುಡಿಯಕೆ ಏನು ಇಲ್ದಂಗೆ ಪೂರ ಅವರೇ ತಗೊಂಡು ಅಲ್ಲಿ ದೊಡ್ ಸಿಟಿ ತರ ಮಾಡ್ತಾರಂತೆ ಸರ್ ಅದನ್ನ ಅದು ನಮ ಜಾಗ ಅವರಿಗೆ ದುಡ್ಡು ಕೊಟ್ಟು ಅವ್ರು ತಗೊಂಡು ಅದ್ನ್ನ ಸಿಟಿ ತರ ಮಾಡಿ ಬಿಡ್ತಾರ ಏನ್ ಸರ್ ಅದನ್ನ ಆಮೇಲೆ ನಮಗೆ ಬದುಕಕ ಎಲ್ಲಿ ಜಾಗ ಇರಲ್ಲ ಏನಿರಲ್ಲ ಆತರ ಆಗಿಬಿಡತ್ತ್ ಸರ್ ಅದು ಅದೇ ಇವಾಗ ಪ್ರಾಬ್ಲಮ್ ಆಗ್ತೈತಿ ಆಮೇಲೆ ಮೊನ್ನೆ ನಾವು ಎಲ್ಲ ಪ್ರೊಟೆಸ್ಟ್ ಎಲ್ಲ ಮಾಡಿದ್ವಿ ಸರ್ ಅದ್ರ ಮೇಲೆ ನಾವ್ ಇಲ್ ಮುಂದ ಕೊತು ಒಂದು ಪ್ರೊಟೆಸ್ಟ್ ಮಾಡ್ತಿದೀವಿ ಹಿಂದ್ ಬಂದ್ ಜಾಗ ಅಳ್ದ್ ಬಿಟ್ರ ಸರ್ ನಮ್ದೆಲ್ಲಾ ಅವ್ರು ಅಳದು ಎಲ್ಲಾ ನಮ್ ಜೊತೆ ಜಗಳೆಲ್ಲಾ ಮಾಡ್ಬಿಟ್ರಿ ಸರ್ ಅವತ್ತು
ಹ್ಮ್ ಸರಿ. ಸ ಕೆಸಲ್ಲಿ ಕಮ್ಮ್ಬಿಟ್ಟತ್ತು ಸರ್
ಸರ್ ಏನಿಲ್ಲ ಸರ್ ಇವಾಗ ಅದೇ ಪ್ರೊಟೆಸ್ಟ್ ಎಲ್ಲ ಮಾಡ್ತಿದೀವಿ ಅವರು ಅವ್ರ ತನ ಬಿಡ್ತ ಇಲ್ಲ ಸರ್ ನಾವು ರೈತರ ಕಡೆಯಿಂದ ಜಮೀನ್ ತಗೊಂಡೆ ತಗೊಂತೀವಿ. ಟೌನ್ಶಿಪ್ ಮಾಡೇ ಮಾಡ್ತೀವಿ ಅಂತ ಅವರು ಅಂತ ದರ್ಸರನ ಅವರು ನಾವು ನಮ್ ಜಾಗ ನಾವ್ ಬಿಡಲ್ಲ ನಮಗ್ ಮುಂದ್ ಬರ್ಕಕ್ ಏನು ಇರಲ್ಲ ಅಂತ ನಾವು ಹೇಳ್ತಿದೀವಿ ಬಾಳ. ಆದ್ರೂ ಏನು ಕೇಳ್ತಿಲ್ಲ ಸರ್ ಅವ್ರು ನಮ್ದು.
ಹೌದೌದು ಇಲ್ಲಿ ಸರ್ ಏನಿಲ್ಲ ಸರ್ ಜಮೀನ್ ನಮ್ದು ಸರ್ ಸರ್ ಗೋರ್ಮೆಂಟ್ಲ್ಲಿ ಅವಷ್ಟು ಅಧಿಕಾರಿ ಇರಲ್ಲ ಸರ್ ನಾವು. ಏನ್ ಬೇಕೋ ಅದು ಮಾಡ್ಬೋದು ಸರ್ ಸೊ ನಾವು ಒಂದ್ ಕೇಸ್ ಮಾಡಿದೆೆ ಆಲ್ಮೋಸ್ಟ್ ನಮ್ದೇ. ನಮ್ದ ಕಡೆ ಇರತ್ತೆ ಕೇಸ್ ಅದಕ್ಕೆ ಎಷ್ಟ ತೊಕಕ್ ಹೋಗಬಾರು ಸರ್
ಹಾ ಸರ್. ಅದೇ ಇವಾಗ ಗೌರ್ಮೆಂಟ್ ರೂಲ್ಸ್ ಮತ್ತೆ ನಮ್ ಕಾನ್ಸ್ಟಿಟ್ಯೂಷನ್ ರೂಲ್ಸ್ ಎಲ್ಲಾ ಏನ್ ಹೇಳುತ್ತೆ ಅಂದ್ರೆ. ಅಲ್ಲಿರೋ ಎಂಬತ್ ಪರ್ಸೆಂಟ್ ರೈತ ಎಲ್ಲ ಒಪ್ಬೇಕು. ಮತ್ತೆ ಆ ಭೂಮಿ ಬರ್ಡ್ ಭೂಮಿ ಆಗಿರ್ಬೇಕು ಅಂತ ಐತೆ ಸರ್. ಆದ್ರೆ ಇಲ್ಲಿ ನಮ ರೈತ್ ಯಾರು ಒಪ್ತಿಲ್ಲ ಮತ್ತೆ ನಮ್ ಭೂಮಿ ಎಲ್ಲ ಫುಲ್ ಫಲವತ್ತದಾಗ ಆಗೈತೆ ಸರ್ ಅದು. ಹಂಗೆ ಸು ಸುಮನೆ ಟೌನ್ಶಿಪ್ ಮಾಡೋತರ ಎಲ್ಲಾ ಏನ್ ಬರ್ತಿಲ್ಲಾ ಸರ್ ಅದು ನಮ್ದು. ಆದ್ರೂ ಇವರು ಸರ್ ಕರ್ದವ್ರು ಬಿಡ್ತಿಲ್ಲ ಸರ್ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನಮಗೆ ನೋಡ್ತಿ ಸರ್ ಅದ ಏನ ಆಗುತ್ತೋ ಗೊತ್ತಿಲ್ಲ.
ಹಾ ಸರ್ ಹಾಗಗಾರ ಸರ್ ಎಲ್ಲಾ ಅಲ್ಲಿ ಅದನ್ನು ಸಿಟಿ ತರಾನೇ ಮಾಡ್ಬಿಟ್ರಿ ಸರ್ ಎಲ್ಲಾ ಸಿಟಿ ತರಾನೇ ಆಗ ಸರ್. ಪೋಲಿಷನ್ ಜಾಸ್ತಿ ಆಗುತ್ತೆ ಸರ್ ಅದರಿಂದ ನಮಗೆ ಇರಾಕ್ಕೆೆ ಆಗಲ್ಲ ಸರ್ ಸೋ ಸ್ವಚ್ಛ ವಾಸನೆ ಸ ನೇಚರು ಏನು ಚೆನ್ನಾಗಿರಲ್ಲ ಸರ್ ಆ ಟೈಮ್ಲ್ಲಿ ಸರ್. ಹ ಬೈಕ್ಸ್ ಎಲ್ಲಾ ಪೊಲ್ಯೂಷನ್ ಬ ಬಾಳ ಆಗೋದು ಸರ್ ಅದರಿಂದ ಮತ್ ಸರ ನಮಗೆ ನಮ ಶರೀರ ಅದನ್ನ ಚೆನ್ನಾಗಿರಲ್ಲ ಸರ್ ಮತ್ ಹಾಸ್ಪಿಟಲ್ ಅದು ಆ ಕಡೆ ಕಡೆ ಆಸ್ಪತ್ರೆಗೇ ಹೋಗ
ಹ ಸರ್ ಅದೇ ಇವಾಗ ಅ ನಮ್ದಾಗ ಎಲ್ಲಾ ಹಸಿರು ಹಸಿರಾಗೇ ಸರ್ ಅದನ್ನು ತೆಗೆದು. ಟೌನ್ಶಿಪ್ ತರ ಒಂದ್ ದೊಡ್ ಸಿಟಿ ತರ ಮಾಡ್ಬಿಟ್ರೆ ಆಹ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಸರ್ ಮತ್ತೆ ಮತ್ತು ಉಸಿರಾಡ ಗಾಳಿ. ಚೆನ್ನಾಗಿರೋ ಗಾಳಿ ಸಿಗಲ್ಲ ಮೊದ್ಲೇ ನಮ್ ಇಡೀ ಬೆಂಗ್ಳೂರಾಗ ಅಷ್ಟು ಚೆನ್ನಾಗಿರೋ. ಗಾಳಿ ಇಲ್ಲ ಉಸಿರಾಡಕ್ಕೆ ಮತ್ತೆ ಒಳ್ಳೆ ಪರಿಸರ ಇಲ್ಲ ನಮ್ಮ ಹತ್ರ. ಇವಾಗ ನಮ್ಮ್ ಹತ್ರ ಇರೋ ಪರಿಸರ ಮತ್ತೆ ನಮಗೆ ಅನ್ನ ಕೂಡ ಭೂಮಿನ ತಗದು ಟೌನ್ಶಿಪ್ ಮಾಡ್ಬಿಟ್ರೆ. ನಮಗೆ ಏನು ಉಳ್ಯೋದಿಲ್ಲ ಸರ್ ಮತ್ತ ಮುಂದಿನ ಜನಾಂಗೂ ನಾವ್ ಏನು ಕೊಡಕ್ಕಾಗಲ್ಲ ಸರ್ ನಾವು. ನಮ್ದೇ ಒಂದ್ ಪರಿಸರ ಅಂತ ಒಂದ್ ಉಳಸಿ ಅವ್ರಗ್ ಕೊಡ್ಬೇಕು ಅಂತ ಇರುತ್ತೆ ಸರ್ ಅದನ್ನು ಕೊಡಕಕ್ಕಾಗಲ್ಲ ನಮ್ ಕ ಹಿಂಗ ಹಂಗ ಆಗುತ್ತೆ ಸರ್.
ಮತ್ತೆ ಮಸರ್ ಅಲ್ಲಿ ಮ್ಯಾಲಲೆ ಮಾಡ್ತ ಇದನ್ನು ಮಾಡ್ಬಿಟ್ರಿ ಸರ್ ಟವರ್ಸ್ ಅದನ್ನ ಹಾಬಿಟ್ರಿ ಸರ್ ಫೈ ಜಿ ದಿಂದ ಮತ್ತ ಆ ರೇಡಿಯೇಶನ್ ಇಂದ ಪ್ರಾಣಿ ಪಕ್ಷಿಗಳಿಗೊ ಪ್ರಾಬ್ಲಮ್ ಆಗೋದು ಸರ್ ಮತ್ತೆ.
ಹ ಪ್ರಾಣಿ ಪಕ್ಷಿಗಳು ಉಳಿಯಲ್ಲ ಸರ್ ಹಂಗೆ ಅವರು ಸತ್ ಬರ್ತವೆ ಇವಾಗಗ್ಲೇ ನಾವು ಉ ಉಪಯೋಗ್ತಿರ ಫೈವ್ ಜಿ ಫೋರ್ ಜಿ ಅದ್ರಿಂದಾನೇ. ಎಷ್ಟೋ ಪಕ್ಷಿಗಳು ಎಲ್ಲಾ ಸತ್ತ್ಬಿಟ್ಟರು ಸರ್ ಮತ್ತೆ ಮೊದ್ಲಿಗೆ. ಕಾಣ್ತಿದ್ದಿದ್ದ ಗುಬ್ಬಚ್ಚಿಗಳು ಇವಾಗ ಎಲ್ಲೂ ಕಾಣ್ತಿಲ್ಲ ಎಲ್ಲ ಒಂದು ಎರಡು ಇದ್ದಾವೆ ಈಗ ಅವ್ನು ನಾವವು ಇರವ್ನು ಒಂದಿಷ್ಟನ್ ಕಳಕೊಂಡು ಬಿಟ್ರೆ ನಾವು ಮುಂದಿನ ಪೀಳಿಗೆಗೆ ಏನು ಕೊಡಕ್ ಆಗಲ್ಲ ಸ ನಮ್ ಕೈಯಿಂದ. ಇಂತ ಒಂದು ಪ್ರಾಣಿ ಪಕ್ಷಿ ಇತ್ತು ಅಂತ ಬರೀ ಫೋಟೋದ ತೋರ್ಸ್ಬೋದುರ್ತು ನಮ್ಮ್ ಕೈಯಿಂದ ಏನ ಮಾಡೋಕ ಆಗಲ್ಲ ಸರ್ ಆ ತರ ಬಿಡುತ್ತೆ.
ಹಾ ಅದೇ ಸರ್ ಅದಕ್ಕೆ ಎಂಬತ್ ಸರ್ ಹೆಚ್ಚಿಗನು ಸರ್. ಈಗ ನೋಡ್ ಸರ್ ಫೋರ್ ಜಿ ಇತ್ತು ಸರ್ ಈಗಿಂತ ಬಟ್ ಈಗ ಫೈವ್ ಜಿ ಬಂದೇ ಸರ್ ಈ ಬಿ ಎಸ್ ಎನ್ ಎಲ್ ಸಿಮ್ ನೋಡುದ್ರೆ. ತ್ರೀ ಜಿ ಫೋರ್ ಜಿನ ನಡೆಯತು ಸರ್ ಅ್ರಂದ ಬಿ ಎಸ್ ಎನ್ ಎಲ್ ಸಿಮ್ ಸರ್ ಸ್ವಲ್ಪ ಬರ್ಡ್ಸ್ಗೆ ಫೇವರ್ ಇದ್ದಂಗೆ ಸರ್ ಅದರಿಂದ ಏನ್ ಪ್ರಭಾವ ಆಗಲ್ಲ ರೇಡೇಷನ್ ಚಿಕ್ ಕ್ರಿಟೇಷನ್ಸ್ ಇರೋದು ಸೊ ಪ್ರಾಣಿ ಪ್ರೇಕ್ಷೆ ಪ್ರಭಾವ ಬೀೋದು ಸರ್ ಈಗ ಫ್ ಜಿ ಬಂತು ಈಗ ಮತ್ತೆ ಸರ್ ಲಾಸ್ ಟೈಮ ಜಪನ್ಲ್ಲಿ ಸಿಕ್ಸ್ ಜಿ ಟೆಸ್ ಮಾಡಿದಾಗ ಆಂದ ಟೈಮ ಅ ಒ ಫ್ಟೀನ್ ಟ ಟ್ವೆಂಟಿ ತೌಸ ಬರ್ಡ್ಸ್ ಅಲ್ಲಿಂದಲ್ಲೇ ಸತ್ತ ಬಿಟ್ಟಿದಾನೆ ಸರ್ ಸಿಗಿ ಹಸ್ಟ್ರ ಇ ಅದು ಸರ್ ಅದು
ಹ ಸರ್ ಅಷ್ಟು ನಮ್ ಪರಿಸರನ ನಾವು ಮಾಡ್ತಿರೋ ಆ ಅಪ್ಗ್ರೇಡೇಶನ್ ಎಲ್ಲಾ ಹಾಳ್ ಮಾಡ್ತೇ ಸರ್ ನಮ್ಮ್ ಪರಿಸರನ ನಾವು ಆಧುನಿಕತೆ ಆಗದು ಇದು ಅಂತ ಎಲ್ಲಾ ಹೇಳಿ ಮುಂದುವರೆಕ್ ಹೋಗ್ತಿವಿ ಸರ್ ಆದ್ರೆ ಇದ್ರಿಂದ ನಮ್ ಪರಿಸರಕ್ಕೆ ಎಷ್ಟ ಹಾನಿ ಆಗ್ತೈತ್ಂತ ಏನು ಯೋಚನೆನೆ ಮಾಡ್ತಿಲ್ಲ ಸರ್ ನಾವು ಅದೇ ಅದ್ರ ಬಗ್ಗೆನು ಚೂರು ಯೋಚನೆ ಮಾಡ್ಬೇಕಕ್ ಸರ್ ಇವಾಗ ಏ ಎಲ್ಲಾ ಬಂದ್ಬಿಟ್ಟೈತಿ ನಾವು ನಮ್ ಕೆಲ್ಸ ಈಸಿ ಆಕೇತಿ ಅಂತೇಳಿ ಏನ ಜಾಸ್ತಿ ಬಳಸ್ತೀವಿ ಸರ್ ಆದ್ರೆ ನಮ್ದ ಒಂದ್ ಕೆಲ್ಸ ಮಾಡಕ ಎ ಐ ಎಷ್ಟು ಒಳ್ಳೆ ನೀರ್ನು ಅ ಅದ್ರಿಂದ ನಮ್ ನೀರ್ ಎಷ್ಟ ಹಾಳಾಗ್ತೈತೆ ನಮ್ ಜ ನಮಿಗ್ ಕುಡಿಯಕ್ ಸಿಗಾ ನೀರ್ ಎಷ್ಟ ಹಾಳಾಗಗ್ತೈತಿ ಅಂತ ಅದ್ರ ಬಗ್ಗೆ ಏನ್ ಯೋಚನೆ ಮಾಡ್ತಿಲ್ಲಾ ಸರ್ ನಾವು ಎಷ್ಟೋ ಬಂದ್ ನೀರು ಹಾಳಾಗಕ್ತೈತೆ ಇಲ್ಲಿ ನಮ್ ನಮ್ ನೀರೇ ಕೊಳೆ ಆಗಿ ನಮಗ್ ಕುಡಿಯಕ್ ಬರ್ದಂಗ ಆಗ್ತೈತೆ ಅದ್ರಿಂದ ಎಷ್ಟು ಅಂತ ಅದ್ರ ಬಗ್ಗೆ ಏನ್ ಯೋಚನೆ ಮಾಡ್ತಿಲ್ಲ ಸರ್ ನಾವು ಹದ್ನ ಚೂರು ಯೋಚನೆ ಮಾಡಿ ಟೆಕ್ನಾಲಜಿನ ಉಪಯೋಗ್ಬೇಕು ಸರ್ ನಾವು ಇವಾಗ ಕರೆಕ್ಟ್ ಆಗಾಗಿ
ಅದೇ ಸರ್ ಅ ಸರ್ ಲಿಮಿಟೆಡ್ ಯೂಸ್ ಮಾಡ್ಬೇಕ ಸರ್ ಎಲ್ಲಾ ಏನು ಫೈ ಜಿ ಫೋರ್ ಜಿ ಬೇಕಾದ್ರೆ ಲಿಮಿಟೆಡ್ ಯೂಸ್ ಮಾಡ್ಬೇಕು ಸರ್ ಹಾಗ್ರ ಸರ್ ಹೆಚ್ಚಿಗೆ ಯೂಸ್ ಮಾಡಿದ ರೇಡಿಯೇಷನ್ ಸರ್ ಏನು ಸರ್ ಫುಲ್ ದುಷ್ಟವ ಬೆಳೋದು ಸರ್ ಮಾತೇ ತರ ಇ ಗಿಡ ಮರಗಳನ್ನು ಸರ್ ಕಟ್ ಮಾಡಿದ್ಮೇಲೆ ಸರ್ ನಮಗೆ ಸಿಗದೇ ಆಕ್ಸಿಜನ್ ಎಲ್ಲಾ ಅದರಿಂದ ಸರ್ ಅದೇ ಕಟ್ ಮಾಡ್ಬ ಬಿಟ್ರ ನಾವ ನಮಗ್ ಇರದ ಹಂಗ ಸರ್ ಈಗ ವಯಸ್ಸ ಸರ್ ಮೊದಲ್ ತರ ಮೊದ್ ನೋಡಿದ್ರರಿ ಸರ್
ಹಾ ಎಲ್ಲ ಎಲ್ಲಾರೂ ಹಾ ಎಲ್ಲರೂ ನೂರ್ ನೂರ್ ವರ್ಷ ಇನ್ನೂರು ವರ್ಷ ಬದುಕರ್ತರ್ ಆದ್ರೆ ಇವಾಗ ಇವಾಗ ಏನು ಬದುಕಕ್ ಆಗ್ತಿಲ್ಲಾ ನಮ್ ಕೈಯಿಂದ ಆಮೇಲೆ ನಾವು ಊಟನೂ ಅಷ್ಟೆ ಸರ್ ನಾವು ತಿನ್ನೋ ಊಟದಲ್ಲಿ ಅಷ್ಟು ಪ್ರೋಟೀನ್ಸ ವಿಟಮಿನ್ಸ್ ಏನು ಇರಲ್ಲ ಸರ್
ಏನು ಇರಲ್ಲ ಸರ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಹಾ ಸರಿ ಊಟ ಮಾಡಕ್ ಕುಂತಿದ್ರೆಂದ ನಾಕ್ ನಾಕಕ್ ಐದದು ರೊಟ್ಟಿ ಒಂದ ಸಹತಿ ಊಟ ಮುಗಿಸಸ್ ಕುಂತ ಸರ್ ಈಗ ಎರಡು ಊಟ ಮಾಡ್ಬೇಕು ನಾವೇ ಊಟ ಮಾಡ್ಬೇಕಂದ್ರೆ ಆಗ್ತ ಇಲ್ಲ ಸರ್ ನಮ್ಮಿಂದ
ನಾವು ಈ ಅಷ್ಟ ಮನೆಯರೆಲ್ಲಾ ಕೂತು ಮಾತಾಡ್ಕಂಡ ಊಟ ಮಾಡ್ತಿದವಿ ಸರ್ ಅವಾಗ ಊಟ ಮೈಗ ಹೊತದು ನಾವು ಬಹಳ ಜನ ಬಹಳ ದಿನ ಬದುಕ್ತಿದೀವಿ ಇವಾಗಿನ ಜನ ಎಲ್ಲ ಫೋನ್ ನೋಡ್ಕೊಂತಾ ಊಟ ಮಾಡ್ದೆ ಆಮೇಲೆ ಟಿವಿ ನೋಡ್ತಾ ಊಟ ಮಾಡ್ದೆ ಸರ್ ಅವಾಗ ನಮ್ ಗಮನ ಪೂರ್ತಿ ಟಿ ವಿ ಕಡೆಗೆ ಫೋನ್ ಕಡೆಗೆ ಹೋಗ್ಬಿಡುತ್ತೆ ಸರ್ ಅವಾಗ ಏನಾಗುತ್ತೆ ನಾವ ತಿನ್ನ ಹ ತಿನ್ನೋ ಊಟ ನಮಗ್ ಏನ್ ಸೇರೋದಿಲ್ಲ ಆಮೇಲೆ ನಮ್ಮ್ ಆಯಸ್ಸು ಕಡಿಮೆ ಆಗ್ತಾ ಬರುತ್ತೆ ಸರ್ ಅತಿ ಫೋನ್ ಯೂಸ್ ಮಾಡೋದ್ರಿಂದ ಪ್ರತಿ ಟಿವಿ ಎಲ್ಲ ನೋಡೋದ್ರಿಂದ ಕಣ್ಣು ಹಾಳಾಗುತ್ತೆ ಸರ್ ನಮ್ದು ಕಣ್ಣೆಲ್ಲ ಅದಕ್ಕೆ ಸ್ಪೆಕ್ಟ್ ಎಲ್ಲ ಯೂಸ್ ಮಾಡ್ಬೇಕು ಮತ್ತೆ ಜಾಸ್ತಿ ದೊಡ್ಡ ದೊಡ್ ಲೆನ್ಸ್ ಎಲ್ಲ ಹಾಕ್ ಕಣ್ಣಿನ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡು ಸರ್ ನಮಲ್ಲಿ ಹಂಗಾಗಿ ಫೋನ್ ಫೋನ್ ಉಪಯೋಗ್ಸೋದನ್ನು ಚರು ಕಡಿಮೆ ಮಾಡ್ಬೇಕು ಸರ್ ನಾವು
ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನಾವೇಳ್ಬೇಕು ಸರ್ ಎಲ್ಲರಿಗೆ ಈಗ ಮೊದ್ಲ ಮೊದ್ಲ್ ನೋಡಿದ ಸರ್ ಹಾ
ನಾವ್ ಹೆಂಗ ಯೂಸ್ ಮಾಡ್ತೀವಿ ನಾವ್ ಹೆಂಗ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅದು
ಮ ಮೊದ್ಲ ನೋಡಿದ್ರೆ ಸರ್ ಊಟ ಮಾಡ್ಸಕ್ಕೆ ಸರ್ ಮೊದ್ಲ ಊಟ ಮಾಡಿಸಸ್ಬೇಕಂದ್ರೆ ಸರ್ ಮಗು ಮಗುವಿಗೆ ಆ ಕಡೆ ಏನ್ ತೋರಿಸಿ ಸುಮ್ಮಾ ಮಾಡಿಸಿ ಊಟ ಮಾಡಸ್ತಿದ್ರ ಈಗ ನೋಡಿದ್ರೆ ಸರ್ ಮೊಬೈಲ್ ಕೊಟ್ಟಿದ್ರೆ ಊಟ ಮಾಡುತ್ತೆ ಇಲ್ದಿದಿದ್ರ ಊಟಾನೇ ಮಾಡೋದಿಲ್ಲ ಸರ್.
ನಾವು ನಮ್ಮಿಂದ್ ನಾವೇ ಎಲ್ಲಾ ಕಲ್ಸಿರೊದ್ ಸರ್ ಅದು ನಾವು ಚೂರು ಹೆಚ್ಚ ಕೊಂಡು ನಾವು ಚೂರು. ಓ ಒ ಯಾವಾಗ್ಲೂ ಪರಿಸರದ್ ಜೊತೆಗೆ ಮಕ್ಕಳ್ನ ಆಟಾಡ್ಸಕಂತ ಊಟ ಮಾಡ್ಸಿದ್ರೆ ಎಲ್ಲಾ ಚೆನ್ನಾಗಿರುತ್ತೆ ಸರ್ ಅದು. ನಾವ್ ಏನ್ ಮಾಡ್ಬಿಟ್ವಿ ಮೊಬೈಲ್ ಬಂತು ಅಂತ ಹೇಳಿ ಅದ್ರ ಕೈಗೂ ಮೊಬೈಲ್ ಕೊಟ್ಟು ಕೊಟ್ಟು ಕಲಸಿ ಆಹ ಹಂಗಾಗಿ ಎಲ್ಲಾ ಹಾಳಾಗ್ತೈತ್ ಸರ್ ಅದು.
ಹಾಂ ಸರ್ ಇಲ್ದ್ರೆ ಮತ್ ಸರ್ ಈಗೇನ್ ಮಾಡ್ತೀರಿ ಸರ್ ನೀವು ಹೊರಗಡೆ ವಾಕಿಂಗ್ ಅದ್ನೆಲ್ಲ ಸರ್.
ಹಾಂ ಸರ್ ನಾವು ವಾಕಿಂಗ್ ಮಾಡ್ತಾನೆ ಮಾತಾಡ್ತಿರದ್ ಸರ್ ಇವಾಗ ನಮ್ಗು ವ್ಯಾಯಾಮ ಲಿ ನಮ್ ದೇಹಾನು ಚೆನ್ನಾಗಿರ್ಲಿ ನಾವು ಆರೋಗ್ಯವಾಗಿರ್ಲಿ ಅಂತಾನೆ ಚೂರು ವಾಕಿಂಗ್ ಮಾಡ್ತಾ ಹಿಂಗೆ ಮಾತಾಡ್ತ್
ನೋವುನು ಸರ್ ಇಲ್ಲಿ ಹೊಲ್ದಲ್ಲೇ ಇರದ್ ಸರ್ ಈಗ ಆ ಕಡೆ ವಾಕಿಂಗ್ ಮಾಡೋದು ಸರ್ ಇಲ್ಲಿ ಇ ಪ ಗುಲ್ಬರ್ಗ ಐತೆ ಸರ್ ಇಲ್ಲಿ ಹೊಲ ಐತೆ ಸರ್ ಒಂದ ಹತ್ ಹತ್ತು ಹನೈಕರ ಹೊಲ ಐತೆ ಸರ್ ಮತ್ ಸರ್ ನಾಯಕ ಕಾಯ್ಕೊತ ಸರ್ ಮಸ್ತ್ ಫ್ರೆಶ್ ಏರ್ ಇದೆ ಸರ್ ಮತ್ ಫಷ್ ಕ್ಲಾಸ್ ಎಲ್ಲಾ ಗಿಡದ ಸೆಂಟರಲ್ಲಿ ವಾಕಿಂಗ್ ಆ ಕಡೆ ಹೋಗೋದು ಈ ಕಡೆ ಹೋದು ಸರ್ಫಸ್ಟ್ ಮತ್ ಒಬ್ಬನೇ ಅಲ್ಲ ಸರ್ ಒಂದ್ ನಾಲ್ಕೈದು ಜನ ಕಲ್ರ್ ಮಾತಾಡ್ಕೊತಾ ಶೇರ್. ನಮ್ದೆಲ್ಲಾ ಲೈಫ್ ಬಗ್ಗೆ ಶೇರ್ ಮಾಡ್ಕೊತಾ ಸರ್. ಚೆನ್ನಾಗಿ ಗಾಳಿನೂ ಐತಿ ಸರ್ ವಾತಾವರಣ ಚೆನ್ನಾಗ ಆಯ್ತ್ ಸರ್ ಅದ್ರಲ್ಲಿ ಮಾತುಗಳುನು ಒಳ್ಳೆ ಮಾತುಗಳು. ಆಡ್ಕೋತ ಹೋಗಿದೆ ಏನ್ ಫೀಲ್ ಸರ್ ಚೆನ್ನಾಗ್ ಫೀಲ್ ಆಗುತ್ತೆ ಸರ್.
ಹಾಂ ಸರ್ ಇಂಗೆ. ಎಲ್ರೂ ಜೊತೆ ಮಾತಾಡ್ಕ್ಯಂತ ಪರಿಸರದ ಮಧ್ಯೆ ಓಡಾಡಿದ್ರೆ ನಮ್ ಆಯಸ್ಸು ಹೆಚ್ಚಿಗೆ ಆಗುತ್ತೆ ಸರ್ ಮತ್ತ್ ತ್ತೆ ನಾವು ಬಹಳ ಆರೋಗ್ಯವಾಗಿರ್ತೀವಿ ಮತ್ತೆ ಹಗ್ಲು ಎಲ್ಲ ಡಾಕ್ಟರ್ ಹತ್ರ ಹೋಗೋದು. ಅವ್ರು ಕನ್ಸಲ್ಟ್ ಮಾಡೋದು ಆ ತರದ್ದ್ ಏನ್ ತೊಂದರೆೆ ಇರಲ್ಲ ಸರ್ ನಾವು ಆರಾಮಾಗಿ ಆರೋಗ್ಯವಾಗಿರ್ಬೋದು ಸರ್.
ಹಾಂ ಸರ್ ಅದನ್ನು ಆಯ್ತ ಸರ್ ಅದಕ್ಕೆ ಎಂಬತ್ ಸರ್ ಅಲ್ಲ.
ಹಾಂ ಸರ್ ತಡ್ರಿ ಸರ್ ಸರ್ ಒಂದು ಫೋನ್ ಬರ್ತೈತೆ ಮಾಡ್ತೀನಿ ಆಮೇಲೆ.
ಹಾಂ ಸರಿ ಸರ್ ಸರಿ ಸರ್ ಬಾಯ್ ಸರ್.